ಊಟ ಆಯ್ತಿಲ್ರಿ
ಹೋ
ಊಟ ಐದೇನ್ರೀ
ಊಟ ಹಾಗಗ್ಯಾದ್ರಿ ನಿಮ್ ರೂಮಿಗ್ ಹೋಗ್ರಿ
ಹ ರ ಬಂದ ಹಾ ಬಂದೆವೆ ನೋಡಿ ಬಂದೆವೆ ಏ ಮಾಡತೀರಿ
ಪೇರ್ ಮಾಡಿದ್ರ
ಊಟ ಹೆಗ್ ಹೆಸ್ರೀ
ಹೆಗ ರಸ್ರೀ ಎಗ್ಗ್ದೊಳಗ ಎಲ್ಲಾ ಪರ್ಸೆಂಟ್ ಪ್ರೋಟೀನ್ ಇರುತ್ತಂತಲ್ರರಿ ಕರ ಏನ್ರರಿ
ಹಾ ಇರ್ತದ್ರಿ ಅಷ್ಟ ಚಲೋರಿ ಆದ್ರ
ಹ್ಮ ಹಾ್ ಹಾ್ ಹಾ ಹ ಹಾ
ಅಂದ್ರ ಯಕ ಇವಾಗ ಎಷ್ಟು ಪರ್ಸೆಂಟ್ ಕನ್ಸಿಡರ್ ಮಾಡ್ತೀವಲ್ಲ ಆದ್ರೆ ನೈಂಟಿ ಸಿಕ್ಸ್ ಪರ್ಸೆಂಟ್ ತೊಂಬತ್ತಾರು ಪ್ರತಿಶತ ನಮ್ ಅಡಿಗೆ ಹೋಗತ್ತ ಅಂತಲ್ರರಿ ಅದ್ರದ್ದೆಲ್ಲಾ ಪ್ರೋಟೀನ್
ಹಾ ಹೌದು ಹೋಗ್ರ ಹೋಗತೀರಿ ಅಂದಾಗ್ಲೇ ಜಾಸ್ತಿ ತಿಂತ ಇ್ರ ಸತ್ಯೇನ ಮೊತ್ತೆಲ್ಲ ಜಾಸ್ತಿ ಚಲ್ಲ
ಜಾಸ್ತಿ ಲಿಕ್ವಿಡ್ ಕಂಟೆಂಟ್ ಬಾಳ ಇರ್ದದ್ರೆ ಇ್ರದ ಲಿಕ್ವಿಡ್ ಪ್ರೋಟೀನ್ ಮತ್ತೆ ಲಿಕ್ವಿಡ್ ಬಾ ಐತದೆ ಹಸತಲ್
ತೊಂಬತ್ತಾರು ಪ್ರತಿಶತ ಅದು ಬಾಡಿಗೆ ಕನ್ಸ್ಯೂಮ್ ಆಗತ್ತಂತ್ರಿ ಇವಾಗ ನೂರು ಪ್ರತಿಶತ ಹತ್ ನೂರು ಗ್ರಾಮ್ ಎಗ್ಗದ ಅಂತ ಹೇಳ್ಕೊ್ರಿ ಅದ್ರೊಳಗೆ ತೊಂಬೊಂಬತ್ತಾರು ಗ್ರಾಮ್ ನಮ್ ಬಾಡಿಗೆ ಸಿಗುತ್ತ
ಹೌದೌದು ಆದ್ರ ಪ್ರೋಟೀನ ಎಲ್ಲಿ ಪಡಿ ಜಾಸ್ತಿ ಇರ್ತೇವೆ ರೀ
ಅದಕ್ರ ಡೇಲಿ ಚಿಮಗ್ ಹೋಗೋರು ಅಥವಾ ಬಾಡಿ ಬೆಳಸೋರು ಅಥ್ ಆರೋಗ್ಯವಾಗಿರ್ಬೇಕಂದ್ರ ಅಥವಾ ಆಸ್ಪತ್ರೆ ಒಳಗೆಲ್ಲಾ ಸತ್ತೆ ಕೊಡ್ತಾರ ಮತ್ರಿ
ಹೌದುದನ್ನ ಎರಡು ಮೊಟ್ಟೆ ತಿಂತಾರೀ ಎರಡು ಮೊಟ್ಟೆ ಮತ್ತೆ ಬಾಳ ತಿ
ಇವಾಗ ಮಧ್ಯಾಹ್ನದ ಬಿಸಿ ಇಟ್ಟುಂತ ಕರ್ನಾಟಕದ ಕಡೆಯಿಂದ ಮಾಡಿರಲ್ಲ ಮಧ್ಯಾಹ್ನ ಬಿಸಿ ಊಟ ಮತ್ತ್ಯಾಹ್್ಣ ಬಿಸಿ ಊಟ ಫಂಕ್ಷನ್ ಅವಾಗ ಒಂದೊಂದ್ ತತ್ತಿ ಕೊಡ್ತರಿ ಎಲ್ಲಾ ಸರ್ಕಾರಿ ಸಾಲಿ ಒಳ ಗೊತ್ತದ
ಹೌದ್ರಿ ಕೊಡ್ತಾರೀ
ತತ್ತಿ ತಿನ್ಬೇಕ್ರ ಹುಡುಗರು ಬಟ್ ಇವಾಗ ಏನಕತ್ತಂದ್ರ ತತ್ತಿ ಒಳಗ ಕ್ಯಾಮ್ ಹಾಕತದ ಅಂತ ಗೊತ್ತದ
ಹೌದು ಅದ್ರು ಸ ಮಾಡ್ತ
ಆ ಮೊಟ್ಟೆ ಒಳಗೆ ಅದು ಡೂಪ್ಲಿಕೇಟ್ ಅಥವಾ ಒರಿಜಿನಲ್ ತತ್ತನ ಡೂಪ್ಲಿಕ ಕೆಡತೈತೆ ಬಿಡ್ರಿ ಮತ್ತತ್ದ್ ಸೈಜ್ ಮೇಲೆ ಸೈಜು ಸಣ್ಣ ಸಣ್ಣ ತತ್ತಿ ತರ ಹತ್ತರ ಅಂತ ಪೂರ್ತಿ ಸಣ್ಣ ದೊಡ್ಡ ತತ್ತಿ ಅಏ ಲ್ಲ ಅದ್ರ ಅರ್ಧ ಸೈಜ್ನು ಫುಲ್ ಪ್ರೈಜ್ ಕೊಟ್ಟು ತರ್ತಿೀವ ಅಂತ ಹೇಳ್ತಾರ
ಅದೇ ರೀ ಇಲ್ಲಿ ಅಂಗನವಾಡಿ ಆಯ್ತು ಮತ್ತೆ ಶಾಲಾ ಕಾಲ ಗೋರ್ಮೆಂಟ್ ಸರ್ಕಾರಿ ಶಾಲೆಗಳೆಲ್ಲ ಹಾಗಗೆ ಮಾಡ ಹತರಿ ಬಾಳ
ನೆಟ್ವರ್ಕ್ ನೆಟ್ವರ್ಕ್ ಎಲ್ಲ ನೋಡ್ರಿ ನಿಮ್ಮ ಹತ್ರ ನೆಟ್ವರ್ಕ್ ಎಲ್ಲ
ಮೊದಲಲ್ಲ ಇವಾಗ ಕೆಸರ್ದು
ಇಾಗ ಕೆಲಸ ಇವಾಗ ನೋಡ್ರ ಒಂದು ಫ್ಯಾಕ್ಟ್ರಿ ಲಸ ಅಥವಾ ಒಂದು ಪೋಲ್ಟ್ರಿ ಅಥವಾ ಇದೇನ ಕೋಳಿ ಸಾಕಾಣಿಕೆ ಮಾಡಿರ್ತಾರಲ್ ಅಲ್ಲಿ ತತ್ತೆ ಸಿಗೋದ ಆರು ರೂಪಾಯಿ ಕೊಂಡೊಂದು. ತಗೊಂತರಂತ. ರೂಪಾಯಿ ಒಂದ್ ಹಚ್ತಾರಾ. ದ ಇಲ್ಲಿ ಆರು ರೂಪಾಯಿ ಹಚ್ತಾರಾ ಬಟ್ ಏನಾಗುತ್ತೆ ಅವ್ರ ಮತ್ತೆ. ಮೂರು ರೂಪಾಯಿು ಇಲ್ಲ ನಾಲ್ಕ್ ರೂಪಾಯು ತೊಂತತಾರ ಅಂತಾರೆ ತತ್ತೆ. ಹಗೋದು ಸಣ್ಣ ಸಣ್ಣ ತತ್ತೇ ಅದರಾಗ ನೋಡಿ.
ಹೌದ್ರ ಸಣ್ಣ ಸಣ್ಣ ತೋತಾರೆ ಅದ್ರ ಸಣ್ಣ ಸಣ್ಣು ಇರ್ತಾರೆ ದೊಡ್ಡನು ಇರ್ತರಿ.
ಬರ ನೋಡ್ರಿ ಒಂದ್ ಲಕ್ಷ ತತ್ತಿ ತಗೊಂಡ್ರರುನು ಒಂದ್ ಲಕ್ಷ ಮಟ್ಟೆ ತೊಂಡ ತಕೊಂಡ್ರನು ಎರಡ್ ಲಕ್ಷ ರೂಪಾಯಿ ಲಾಭ ಆಗತ್ ರೀ ಅವ್ರಿಗೆ.
ಹಾ ಅ ಎರಡು ಲಕ್ಷ ಲಾಭ ಮಾಡ್ಕೊಂತಾರೆ ಇವ್ರಲ್ಲ.
ಒಟ್ಟ ಅರ್ಧ ಬಂದಿತ್ತು ಎ ಫುಲ್ ಬಂದಿರ್ತಾರ ಅದ್ರೊಗ. ಅರ್ಧ ತಮಗೆ ಅರ್ಧ ತಮ್ಮ ಜೇಬಿಗೆ ಅರ್ಧ ಬೇರೆಯವ್ರ ಜೇಬಿಗೆ.
ಹೌದ್ರೀ.
ಪೂರ್ತಿ ಮೇಲಿಂದ ಹತ್ತು ಸಾವಿರ ಹತ್ತು ಸಾವಿರ ಹತ್ತು ಸಾವಿರ ಇವಾಗ ಫಂಡ್ ಪೂರ್ತಿ ಮೇಲಿಂದ. ಹತ್ ಸಾವಿರ ರಿಲೀಸ್ ಮಾಡಿದ್ರ ಅಂತ ತಿಳ್ಕೋರಿ ಹತ್ ಸಾವಿರ ರೂಪಾಯಿ ನಮಗೋಸ್ಕರ ನಮಗೆ. ಬೆಳಿಲ ಅಂತ ಕೊಟ್ರ ಅಂದ್ರ ಹೊದ್ರ ನಂಗ ಬಂದ ಅಲ್ಪ ಬರೀ ಕೇವಲ ಒಂದ್ ಸಾವಿರ ಇಲ್ಲಾ ಎರಡ್ ಸಾವಿರ ಅಷ್ಟೊತ್ತ
ಹೌದ್ರಿ ನಡಬರಕ್ಕೆ ಎಲ್ಲ ತಿಂದ ಬಿಡ್ತಾರ ಈಗ ಒಬ್ಬ್ರ ಕೈಯಲ್ಲಿ ಇರಲ್ರಿ ಅದು ಮೇಲಧಿಕಾರಿ. ಹತ್ರ ತಿನ್ಕೊ ತಿನ್ನಕೊಂಡ್ ಬಂದು ಲಾಸ್ಟಿಗೆ ಎಷ್ಟ ಒಳಿಗು ಕಷ್ಟ ಹದೆ ನಾವ್ ಏನ್ ಮಾಡ್ತರಿ.
ಅದು ಓಕೆ ರೀ ಅದು ನಮಗ್ ಹತ್ತದಾದ್ರೆ ಹತ್ತತ್ತಾರಿಂ ಒಂದು ಸಾವಿರ ಎರಡ್ ಸಾವಿ ಒಂದ್ ಸಾವಿರ ಎರಡ್ ಸಾವಿರ ಕೆಲಸ ಆದ್ರರು ಕರೆಕ್ಟ್ ಆಗ ಮಾಡ್ತಾರ ರೀ ಅದನ್ನ ಕರೆಕ್ಟ್ ಒಟ್ಟಾಗಿ ಮಾಡಲ್ಲ.
ಅದು ಚೆನ್ನಾಗಿ ಅ ಕರೆಕ್ಟ್ ಆಗ ಕೊಡಲ್ರರಿ
ನೋಡ್ರಿ ರೋಡಿಗೆ ಟಾರ್ ಹಾಕ್ಸಿರ್ತಾರ ಆ ಟಾರ್ ಒಂದ್ ದಿನ ಎರಡು ದಿನ ನೆಟ್ಟಗೆ ಇರುತ್ತೆ ಮೂರನೇ ದಿನಕ್ಕೆ ಮತ್ತೆ. ಕಿತ್ಕೊಂಡ್ ಬಂದಿರುತ್ತೆ.
ಹೌದು ನಮ್ಮ ಈ ಕಡೆ ನಮ್ ಕಡೆ ಹಳ್ಳಿಗಳು ಬಾಳ ಅದೇನ್ರಿ. ಅಂದ್ರ ಯಾದಗಿರಿ ಜಿಲ್ಲೆ ಇದ ಯಾದಗಿರಿ ಜಿಲ್ಲೆ ಅಂತೂ ರೋಡ್ ಮಾಡ್ ಅದು ರೋಡ್ ಆಗಿ ಏನು ಸುಮ್ಮನೆ ಮೇಲೆ ಒಂದು. ಕೈ ಹಿಡಿದ್ರ ಜಾರದ ಬರ್ತದ್ರಿ ಅದು ಹಿಂಗ ಕಿತ್ಕೊಂಡ್ ಬರ್ತದ್ರಿ ಹಪ್ಪಳ ಹಾಪ.
ಮಲ್ಟ್ರಿ ಸುದ್ದ ಆಹಾರದೊಳ ಯಾವ್ದಾವ್ದ ಪ್ರೋಟೀನ್ ಜಾಸ್ತಿ ಇರುತ್ತ ಅಂತ ಏನಾದ್ರು ಗೊತ್ತಿದಾರೆ ನಮಗ. ಪೌಷ್ಟಿಕಾಂಶತೆ ಯಾವದ್ರಲ್ಲಿ ಜಾಸ್ತಿ ಇರುತ್ತೆ. ಹಲೋ ಹಲೋ ಹಲೋ ಹಲೋ. ಹಲೋ ಹಲೋ. ಹಲೋ. ಇಲ್ಲಿ ಮಾತಾಡಕ್ ಹೋಗಬಿ ಅ ರೂಮ್ ಹೋಗ ಕುಂತತ್ ಮಾತಾಡುವ ನಿಮ್ ರೂಮ್ ನೆಟ್ವರ್ಕ್ ಬರಲ್ಲ ಫೈವ್ ಜಿ ಬರ್ತ ಎ ಕೆೋಸಲ ನಾ್ ಮಾತಾಡಿದ್ ಕೇಳಳ್ಸತ್ತ ನಾ ಮಾತಾಡಿದ ಕೇಳ್ಸತ್ತೇ ನೋಡ ಹಲೋ ಹಲೋ ಸೌಂಡ್ ಬರ್ಬೇಡ ಸೌಂಡ್ ಇ ಹ ಕಾ ಇಲ್ಲಿ ಮುಂದ ಹೋಗಬೇಡ ಇದ್ದಲ್ಲ ಮಾತಾಡ ಸಂಜ ಹೊಟ್ಟ ಇದ್ದಲ್ಲ ಮ ಹಲೋ ಯಸ ಹ ನಾ ನೆಕ್ಸ್ಟ್ ಟ ನಿಂದ್ರ ಹೋಗಬಡ ಇ ಸೌಂಡ್ ಬರತ್ರದ ಏನ್ ಕೇಳ್ಸ ಎಷ್ಟು ರಾಬ್ ಕೇಳ್ಸ ಮತ್ತ ಸುಮ್ಮ್ನೆ ಮಾತಾಡಿದ್ರೆ ವೇಸ್ಟ್ ಅ ಮಾತಾಡ ಹ ಹ್ಮ್ ಹಲೋ ಹ ಹ್ಮ ಹ್ಮ ಹ ಹ ಹ ಮಧತ್ ಹ್ಮ ಹ್ಮ ನಮ್ಮಷ್ಟ ಸ್ಟಾರ್ಟ್ ಮಾಡೋದೇನ ಸ್ಟಾರ್ಟ್ ಮಾಡಿ ಎಷ್ಟು ವೇಸ್ಟ್ ಆಗ್ತ ಹ ಮ ಎಂಟು ಪ್ರಜೆಕ್ಟ್ ಆಗಿದ್ದ್ ಬೀಳ ಹತೀನಿ ಇನ್ನು ಸೊನ್ನೆ ಇದ್ದು ಅವೆಲ್ಲಾ ಬೇರೆ ಅವ ಮತ್ ಅಷ್ಟ ಹಾಗೆ ಆತ ಮತ್ತ ಇಲ್ಲ ಇದ್ದಲ್ಲಿ ಮಾತಾಡ್ಬಡದು ಆಟೋಮೆಟಿಕ್